ಹಲೋ ಹಾ ನ ಒಬ್ಬಳ್ಳ ನಿಮ್ಮ
ಬಹಳ ಡೆೇಂಜರ್ ಹಕ್ಲ ಈ ಡೆಬಮಾ
ನೋಡ್ರಿ ಬತಿದ ಒಪ್ಪ ಆತ ಹೊಡಿ ಹೌ ಇ ಡಮ ಇ
ಗೆ ಹ ಬ
ಇಲ್ಲಪವಾಸ ನ ಪ ತರ ಒಂದಕ್ಕೆ ಯಾವಕ್ಕೆ ಜಲ್ದಿ ಗಾಡಿ ಬಿುಟ್ಟ ಯಾರೋಬ್ಬರಿವಚನ್ನ ಹ್ಮಳ
ಮ ವಿಷ ಮೆ ತ
ಹ
ರ ಹಾ ನಾನ ನ ತ ನಕು
ಹ
ಒಳ್ಳ ಅವನ ಅವಡ ನಾನ ಒಳ್ಳಿ ಇನ್ನ ಒ ಕನ್ಫರ್ಮ ಮಾಡ್ಬ ಹ್ಮ್ ಹ
ಹ್ಮ
ಅ ಹ್ಮ
ಫಸ ಹ್ಮ ಕನ್ಜಿ ಹಾ ಸರ್ ಸಿ ಅದ ನಿ ಏ ಹತ್ರ ಹೇಳ್ ಬಿಟ್ಟು
ಐವೆನಸ್ ಮಾಡುವ
ಹ ರೀ
ಹಾ ನಿದುಮ ಬ ಎಲ್ಲರ್ ನೋಟಬ
ಎಸ್ ಎಸ್ ಎನ ಜನ
ಒಂದು ಮೂವತ್ತ ಐದ್ ಒನ್ ತ್ರೀ ಫಾಯ್
ಹ ನೋಲ್ಲೇ ಹ ನ ಕೊಣಿಲ್ಲ ಎ ವರ್ಷ ಯಾರಂದೆ ಹೂ ನಾ ಅಂಟಾ ಬ್ರ ಮ ಗಾಜ ಗೂಜ ಮಾಡರೋ
ಗಾರ್ಡ್ ಒಂದು ಬಟ್ನ ಶ ಕಲ್ಲ ಅವ ನಿ ನಿಮಿಷ ಮಾತಾಡು
ಹಯ್ ಸೂರನ್ ಲ ಅವರ ಏನ್ ಮಾಡ್ತ
ಅಲ್ಲ ರ ಹ್ಮ ಪರ್ಮಿಶ್ ಸುರನ್ ಮಟಾಳಿ
ನೋ ವಿಚಾರ ಮಾಡ
ನಾ ಹಾಕ ಕೊಡ್ತ ನೋಡು
ನಂಬಲ್ಲಿ ಅದ
ಹ್ಮ
ಹ್ಮ
ಏ
ಹ್ಮ್
ಹ
ನೀ ಸಬ್ಮಿಟ್ ಮಾಡಿ ಆಗ ಏನ
ಡು ಪತ್ತುಪ ಮಾಡಿದಾನ ಹ ಏನ್ ಕೇಳ್ತ ಎಲ್ಲಡ ಒಂದಂಬರ್ ಕೊಡ
ಯಾರ ಬ ಕ ಯ ಯಾರ ಬ ಇದು ಮಾಡ ಸಾಲರಿನು
ಮನ ಸವಚ್ಛ ಮ ಹ ನ
ಒಂದ್ ದಿನ ಎ್ಸ ನಾ ಹನ್ನೆಡುನರು ರೂಪಾಯಿ ಬಾ
ಹ್ಮ್
ಎಟಾ ನೂರ ಎಪ್ಪತ್ತೇನೆ ಎಟಾ ಇಲ್ಲಿ ನೂರ ಎಪ್ಪತ್ ನಾಲ್ಕನ
ಯ ಕಡೆ ನೀ ಎಲ್ಲ ಹಾಲ
ಮನೋಡ ಇವ ಕಾಲ ಸತ ಜಾಗಲ್ಲ ನಿಮ ಬಾ
ಹ್ಮ
ಕ ಆಡತ ಶಿಸತ ಬಾರ ತಾನ ಆಲ್ಲ ಸಂಡ ಇ
ಮಾತ ಯಾರ ಚರ ಹೊ ಆ ಅ ಆ ನೀ ವಾರ ಕೊವಲ್ಲ ನಿ ಏನ್
ಹ್ಮ್ ಅಟ್ರ
ಟ ಮಿನ ಕ ಯಾರ ನೀ ಇಲ್ಲಿ ಇ ವಸರ್ ಅದೆೇ ಯಾರ ಯಸ
ಇಲ್ಲ ಮಾಡಿಲ್ಲ ನಲ್ವತ್ತಕ್ ಮಾಡತ್ ಅ ತಿರಿ ಏ ವೇರ್ಬಡ್ಸ ಹದುದು ಹಡರೆನ ತ